ನಮಸ್ಕಾರ ಹ್ಮ್ ಇಲ್ಲ ಕಕೊಂಡಿದ್ದೀ ನೀವೇಏನ್ ಮಾಡ್ತಾ ಇದ್ದೀರಾ
ಹಲ್ಲ ಹೋಗ್ತ ಬಸ್ಲ್ ಕ
ಹೌದಾ ಊಟ ಮಾಡಿದ್ರಾ
ಹಾ ಆಯ್ತು ನಿಮ್ದ ಆಯ್ತಾ
ಹಾ ನಂದುು ಆಯ್ತು ನೀ ತಿಂದ್ರಿ
ಹ್ಮ ಚಿಕನ್ ಸಾಂಬಾರ್ ಅ ಚಿಕನ್ನು ಅನ್ನ ರೈಸ್ ನೀವು ನೀವೇನ್ ಸಾಂಬಾರು ಹ
ನಮ್ದು ಸಾಂಬಾರ್ ಇಲ್ಲ ಬೆಳಿಗ್ಗೆ ಚಪಾತಿ ಮಾಡಿದ್ರು ಅದಕ್ಕೆ ಅೆ ಆ ಏನಪ್ಪಾನ್ಸ್ ಪಲ್ಯ ಮಾಡಿದ್ರು ಹುಳಿಕಾಯಿ ಪಲ್ಯ ಮಾಡಿದ್ರು ಅದೇ ಪಲ್ಯ ಇ್ದು ಅದ ಇವಾಗ ಅನ್ನ ಮಾಡಿದ್ರು ಮತ್ತೆ ಟೊಮೆಟೊ ಚಟ್ಕಿ ಇತ್ತು ಅದೇ ತಿನ್ಕೊಂಡ ಇವಾಗ ಬಂದೆ ರೋಮ್ಗೆ ಮಾತಾಡೋಣಾನ ಅಂತ ಹ್ಮ್ ಹ
ಮತ್ತೆನೇನ್ ವಿಶೇಷ
ಹ ಏನು ವಿಶೇಷ ಎಲ್ಲ ಹೇಳ್ಬೇಕಪ್ಪಾ ನೀವೇ ಇವತ್ತ ಎಲ್ಲೂ ಹೋಗಲ್ಲ ಹಾಗೆ ಹೋದ್ರೆ ಸ್ವಲ್ಪ ಟೌನ್ ಕಡೆ ಹೋಗಿ ಬರ್ಬೇಕು ಬೆಕ್ಕಿಗೆ ಊಟ ತಗಫುಡ್
ಹಾ ಅದಕ್ಕ ಏನ್ ಊಟ ಆಾಕ್ತೀರಾ ನೀವು ಅದಕ್ಕಂತ ಸಪ್ರೇಟ್ ಆಗ ಫುಡ್ ಇರತ್ತಲ್ವಾ
ಹಾ ಇರುತ್ತೆ ಅಂದ್ರೆ ನಾವ್ ಹಾಲ್ ಹಾಕ್ತೀವಿ ಇನ್ನ ಮರಿಯಲ್ಲ ಬೆಕ್ಕೊಂಡ ಇ ಮ ಇ ಅದಕ್ಕೆ ಹಲ ಹಾಕ್ತವಿ ಆ ದು ಅನ್ನ ಹಾಕ್ತೀವಿ
ಹಾ ತಿನ್ನುತ್ತ ಅದು ರೈಸ್ ಚಿಕ್ಕ ಮರಿ
ಹ ಅನ್ನ ತಿನ್ನಲ್ಲ ಅನ್ನ ಸ್ ಸ್ವಲ್ಪ ತಿನ್ನುತ್ತೆ ಹಾಲು ಕುಡಿಯುತ್ತೆ ಹಾಲು ಹ ಒಂದ್ ಬಟ್ಲಲ್ ಹಾ ಅನ್ನ ಇಟ್ಟಿರ್ತೀವಿ ಇನ್ನೊಂದ್ ಬಟ್ಲ ಅ ಬರಿೀ ಹಾಲು ಇ ಕೆಡ್ತೀನಿ
ಹ ಅದಕ್ಕಂತ ಎಷ್ಟ ಹಾಲ್ ತರ್ತೀರಾ
ಏನಿಲ್ಲ ನಮಗೆ ತಂದಿರ್ತೀವಲ್ಲ ಅದ್ರಲ್ಲೇ ಆಗ್ತೀವಿ ಇನ್ನು ಮರಿ ಅಲ್ವಾ ಸ್ವಲ್ಪ ಸಾಕು ಇದಕ್ಕೆ ಜಾಸ್ತಿ ಏನು ಕುಡಿಯಲ್ಲ ಸ್ವಲ್ಪ ಸ್ವಲ್ಪ ಕುಡಿಯುತ್ತೆ ಅಷ್ಟೆ ಅದು
ಹ
ಹಲೋ ಹಲೋ
ಹಲೋ ಹ ಜಾಸ್ತಿ ಕುಡಿದ್ರೆ ಅದಕ್ಕೆ ತೊಂದ್ರ ಆಗುತ್ತೆ ಅ ಹೊಟ್ಟೆ ಊತಾ ಬರೋದಂಗೆಲ್ಲ
ಹಂಸ ಅದು ಕುಡಿಯಲ್ಲ ಸ್ವಲ್ಪ ಸ್ವಲ್ಪನೇ ಕುಡಿಯುತ್ತೆ
ಹೌದ
ಹ್ಮ್ ನಾವ್ ಎಷ್ಟ ಇಟ್ರುೂನು ಅದು ಇಷ್ಟು ಬೇಕೋ ಅಷ್ಟೇ ಕುಡಿಯೋದು ನಾವು ಜಾಸ್ತಿ ಹಾಕೋಕುವೆ ಆಗಲ್ಲ ಚಿಕ್ಕ ಬಟ್ಲು ಇಡ್ತೀವಿ ಇರ್ತೀವಿ ಖಾಲಿ ಆದ್ಮೇಲೆ ಖಾಲಿ ಆದಾಗ ಹಾಕ್ತಿವಿ
ಹಾ
ಅದಕ್ಕೆ ಅದ್ರದ್ದೇ ಒಂದಸ ಶಿಗ್ ಇದಿಯಲ್ಲ ತಗೊಂಡ್ ಬರೋಣ ಅಂತ
ಹಾ ಹಾ ಹಾ ಹ ಅದಾದ್ರ ಚೆನ್ನಾಗ್ ತಿನ್ನುತೆ ಸ್ವಲ್ಪ ಹ ಹೂ ಬೆಳವಣಿಗೆ ಇರುತ್ತೆ ಅದಕ್ಕೊಂತೂ
ಹ್ಮ್ ಅದನ್ನೂ ಜಾಸ್ತಿನೂ ಹಾಕಬಾರದು ಅದಿಕ್ಕೆ ಅನ್ನದೊಳಗಡೆ ಕಲ್ಸಿ ಹಾಕದ್ರೆ ಅನ್ನನನು ತಿನ್ನುತ್ತೆ ಅದು ತಿನ್ನುತ್ತಾ ಅಂತ ನಾವು ಅದಕ್ಕೆ ಅಂತ ಏನ್ ನಾವು ನಾವೇನ್ ತಿಂತೀವೋ ಅದನ್ನೇ ರೂಢಿ ಮಾಡ್ತಿವಿ ಮತ್ತೆ ಅದಕ್ಕೆ ಎಲ್ಲ ಸಪರೇಟ್ ಆಗಿ ಮಾಡಕ್ಕೆಆಗಲ್ಲಅಂತ ಅಂದ್ಬಿಟ್ಟು ನಾ ತಿನ್ನದ್ನ ಸ್ವಲ್ಪ ಸ್ವಲ್ಪ ಹಾಕಿ ತಿ ತಿಂದ್ರೆ ತಿನ್ಲಿ ಅಂತ ಹಾಕಿರ್ತವಿ ಹ್ಮ ಆಮೇಲೆ ಎಲ್ಲಾ ತಿನ್ನದ್ ಕಲಿಯುತ್ತೆ ಇವ ಇಲ್ಲಾಂದ್ರೆ ಬರೀ ಹಾಲು ಎಷ್ಟ್ ದಿನ ಅಂತ ಹಾಲ್ ತರಕ್ ಆಗುತ್ತೆ ಹೇಳಿ
ಹ ಎಲ್ಲಾ ಅಭ್ಯಾಸ ಮಾಡ್ಬೇಕು ಬಿಡಿ
ಹ್ಮ್ ಅದಕ್ಕೆ ಎಲ್ಲ ತಿನ್ಲಿ ಅಂತ ಸುಮ್ನೆ ಇದಿಲ್ಲ ಅಷ್ಟೆ
ಹಾ ಹಾ
ಹ್ಮ್ ಮತ್ತೆ ನೀವೆಲ್ಲಿ ಹೋಗ್ತಾ ಇದ್ರ ಹ್ಮ ಪಿಜಿನ
ಹಾ ಹೌದು
ಹ್ಮ
ನಿಮ್ ಫ್ರೆಂಡ್ಗೆ ಮೊದ್ಲುನು ಬಿಪಿ ಕಡಿಮೆ ಆಗೋದು ಹಂಗೆಲ್ಲಾ ಇತ್ತಾ ಹಾಸ್ಟೆಲ್ ಅಲ್ಲಿ ಇರುವಾಗ
ಆ ಅಂದ್ರೆ ಅವಳ ಹಾಸ್ಟೆಲ್ ಅಲ್ಲಿ ಜಾಸ್ತಿ ಇರ್ತಾ ಇರ್ಲಿಲ್ಲ ಲಾಸ್ಟ್ ಲಾಸ್ಟ್ ಅಲ್ಲಿ ಇರ್ತಿದಿ ಅಂದ್ರೆ ಅವಾಗೂನು ಹುಷಾರ್ ತಪ್ತಿದ್ಲು
ಹಾ ತಿನ್ನದೇ ಇಲ್ಲ ಇಷ್ಟನಿಷ್ಟೇ ಒಳ್ಳೆ ಕೋಳಿ ಮರಿ ತಿನ್ನಂಗ ತಿನ್ನುತೆ
ನಮಗ್ ನಾವ್ ಹೇಳದ್ರೆ ಮತ್ ಮತ್ತೆ ನಮ್ಗೂ ರೆವೆರ್ಸ್ ಅ ನೀನ್ ಬಾರಿ ತಿನ್ನೋದು ನನ್ಗೆ ಹೇಳ್ತಿಯ ನೀನು ಅಂತ ಹೇಳ್ತಾಳೆ ಹ ಹಾಗೆ ಮಾತಾಡೋದು
ಅವವಾಗಿಂದ ಅಷ್ಟೇ ಇಸ್ಟ್ ಇಷ್ಟೇ ತಿನ್ನೋದು ನಮ್ಗೂ ಹೇಳಿ ಹೇಳಿ ಹೇಳಿ ಸಾಕಾಗೋಗೈತೆ ಮನೆಯಲ್ಲೂ ಬೈತಾರೆ ಮನೇಲ್ಲ ಅವ್ರಪ್ಪ ಬಾಯಿ ಬೈ ತಾರೇ ತಿನ್ನು ತಿನ್ನು ಅಂತ ನಾವು ಪಿ ಯು ಅಲ್ಲಿ ಇದ್ದಾಗ ಅವಳಗೆ ಸುಸ್ತ್ ಆದ್ರೆ ಆ ಕರ್ಕೊಂಡ್ ಕರ್ಕೊಂಡ್ ಆ ಆಚೆ ಹೋಗ್ಬೇಕಿತ್ತು ಆಚೆ ಕೂರ್ಸಿ ನೀರ್ ಕೂಡ್ಸಿ ಮತ್ತ್ ಮನೆಗ್ ಫೋನ್ ಮಾಡಿ ಅವ್ರಪ್ಪ ಬಂದು ಹಾಸ್ಪಿಟಲ್ ಲ್ಲಿ ಕರ್ಕೊಂಡ್ ಹೋಗ್ಬೇಕಿತ್ತು ಒಳ್ಳೆ ಹುಡ್ಗಿ ಎಷ್ಟ ಹೇಳಿದ್ರು ಕೇಳಲ್ಲ ಮಾತು ಮಾತ್ರ ಚೆನ್ನಾಗ್ ಹೊಡಿತಾಳೆ ಮಾತು ಮಾತು ಮಾತ್ರ ಚೆನ್ನಾಗಿ ಆಡ್ತಳೆ ಹ್ಮ ಏನಾದ್ರು ಹೇಳಿದ್ರೆ ತಿರುಗಿಸಿ ಇನ್ನೊಂದು ಹೇಳ್ತಾಳೆ ಹೌದು
ಯಾಕೆ ಅಷ್ಟೇ ಹಂಗೆ ಇರ್ಬೇಕು ಏ ನಮ್ಮಲೆ ಬಂದ್ರೆ ನಾವ್ ಸುಮ್ನೆ ಬಿಡ್ಬೇಕಾ ನಾವ್ ತಪ್ಪು ಮಾಡಿದ್ರೆ ಅದುವರೆಗೂ ಭಯ ಪಡ್ಬೇಕು ಅದಲ್ಲ ಅಂದ್ರೆ ತಮಗೆ ಯಾಕ ಭಯ ಪಡ್ಲಿ ಅಂತ ಹಂಗೆ
ಅದೇ ಅದೇ ಹ್ಮ್ ಹಂಗಗೆ ಇರ್ಬೇಕು ಸುಮ್ನೆ ಹ್ಮ್ ಹ್ಮ್
ಹಂಗಿದ್ರೆನೆ ಸರಿ ಇಲ್ಲ ಅಂದ್ರೆ ತುಂಬಾ ಕಷ್ಟ ಬರಿ ಸ್ಪೋಟ್ ಸ್ಪೋರ್ಟ್ಸ್ ಸ್ಪೋರ್ಟ್ಸ್ ಆಟ
ಇವತ್ತು ಪಿ ಜಿ ಎಲ್ಲ ಇದ್ದಾಳೆ ಆರಾಮಾಗಿ
ಹಾ ಯ ಯ ಇ ಒಬರೇ ನಾನನ್ ಆರು ಗಂಟೆಗೆ ಹೋಗ್ಡ್ತನಿ ಆರು ಗಂಟೆಗೆ ಹಾ ಆರಟ ಗೋದೆ ಮತ್ತ ತಿರ್ಗಾದ ಸರಾಗ ನಾವು ಆಚೆನೆ
ಅವಾಗ್ ಮಾಡ್ತೀನಿರಿವ ಅನ್ನ
ಹಾ ಹಾ ಹ ಆಯ್ತ ನೈಟ್ ಆದ್ರೆ ಸಾಕು ಊಟ ಮಾಡಟ್ಟ ಆದ್ಮೇಲೆ ತಿರ್ಗೋದು ಒಂದ್ ರೌಂಡ್ ಹಾಕೊ ಬರ್ತೀವಿ
ಹ್ಮ ಹ್ಮ
ಆನ್ ಮಾಡದು ಸಾಂಗ್ ಹಾಕದು ಮಲ್ಗದು ಮತ್ತೇ ಮಾಡದು ಹ ಕೆಲ್ಸ ಹಾ ಒಟ್ಟಿಗೆತ
ಅಂದೆ ಪಿ ಜಿ ಗಳಲ್ಲಿ ಜಾಸ್ತಿ ಜನ್ಮಗಳೆಲ್ಲ ಸೇರಲ್ಲ ಈಗ ಹಾಸ್ಟೆಲ್ ತರ ಕೇರಳ ಜನಗಳು ಅವ್ರ ಅವ್ರಿಗೆ ಏನೇನು ಅವ್ರ ನೋ ಇಷ್ಟ
ನಮ್ ಟೀಚಿಲ್ ಹೆಂಗಂದ್ರೆ ತುಂಬಾ ವರ್ಕ್ ಮಾಡೋ್ರರು
ಹ್ಮ್ ಹೌದಾ ಹ್ಮ್ ಹ್ಮ್
ಮತ್ತೆ ವಕ್ ಮಾಡ ಹಸಿ ಇಗ ನಮ್ಮ ಕಾಲೇಜ್ ಬರೋರು ಹಸತಿ ಆಗ್ಬಿಟ್ಟ ತುಂಬಾ
ಅವಾಳು ಇಲ್ಲಿ ಬೆಂಗ್ಗಳೂರಲ್ಲಿ ಹಾಸ್ಟೆಲ್ ಅಲ್ಲಿ ಇದ್ಲಲ್ಲ ಅವಾಗ್ಲುೂ ಹಂಗೆ ಆಗ್ತಿತ್ತು ಅನ್ಸುತ್ತೆ ಅವಳಿಗೆ
ಹಾ ಇವಾಗ ಸರಿ ಹೋಗವ್ರೆ ಅಷ್ಟ ಇಲ್ಲ ಹಮ್
ಹ್ಮ
ನಾವ ಒಟ್ಟೋಗ ತಿನ್ಕತವಿವಿ ಹಾ ಅದೇ ಅನ್ನ ಸಂಂಬರ ಎಲ್ಲ ಸೇರಲ್ಲ ಎಲ್ಲರೂ ಹಗೆ ಅಲ್ಲ ಆಟ್ ಅವ ಊಟನೇ ಸೇರಲ್ಲ
ಹೌದು ಅಯ್ಯೋ ಅದಲೇ ಕೆ ತಿನ್ಂತಿಂದ್ ಅದೇ ಬೇಜಾರಾಗಿರುತ್ತೆ
ಹಾ ಆಚೆ ಹೋಗೋಣ ಆಚೆ ಹೋಗೋಣ ಅಂತಾನೇ ಇರುತ್ತೆ ಮನ್ಸ್ಯ ಎಲ್ಲಲ್ಲ ಹ
ಹೋಗಬ್ರಿಗ್ ಏನಾದ್ರು ಆಚೆ ತಿನ್ಬೇಕು ಅನ್ಸ್ರರಿ ಮುಗೀತು ನಾಲ್ಕಕ್ ಜನನುೂ ನೆಡಿ ಹೋಗೋಣ ಅಂತ ಹೋಗ್ತಾ ಇರೋದೆ
ಹಾ ಅಷ್ಟೇ ನಾವೇ ಮಾಡದ್ರು
ನಾವು ಆಸ್ಟ್ಲಲ್ ಹಂಗೆ ಒಬ್ಬರು ಸುಮ್ಮ್ನೆ ಇವಾಗ ಎಲ್ಲಾ ಅನ್ಕೊಂಡ್ ಇಟ್ಟೀವಿ ಆಚೆ ಏನು ತಿನ್ಬಾರು ದುಡ್್ದ ಎಲ್ಲ ಜಾಸ್ತಿ ರ್ತ್ತೈತೆ ಸ್ವಲ್ಪ ಸೇವ್ ಮಾಡೋಣ ಅಂತ ಮಾತ್ರ ಇರ್ಕೊಂಡರ್ತೀವ ನೆಕ್ಸ್ಟ್ ಒಬ್ರು ಏ ಬಾರೆಾರಿ ಆಚೆ ಹೋಗಣ ತಿನ್ಬೇಕುಳಿಸತೈತೆ
ಹ ಹಂಗ ಹಂಗಗೆ ತಿಬಿಡ್ತ ನಾನು
ಹ ಅ ಅಯ್ಯೋಸಲ್ಲ ಹೌ ನೀರ ಬಂಜವನ ತಿನ್ಂತಾ ಇರಬೇಕು
ಹ ಅ
ಹಲೋ ಹಲೋ ಹಲೋ ಹಲೋ ಹಲೋ ಹಲೋ ನ